ಏನ್ ನಡದ್ರಿ ಸವ್ಕಾರ್ರೆ
ಏನಿಲ್ಲ ನೋಡ್ರಿ ಏನ್ ಊಟ ಐತ್ರಿ ಹ್ಮ ನಮ್ದ್ ಇನ್ನ ಇಲ್ಲ ನೋಡ್ರಿ ಸೊಪ್ಪ ಈ ಕಡೆ ಬಂದ್ವಿರಿ ಅಡಗೆ ಏನ ಮಾಡಾಕತ್ತಾರಿ ಮಾಡಿ ಊಟ ಮಾಡ ಏನ ಪ್ರಿಪರೇಷನ್ ನಡದದರಿ
ಏನ್ ಮಾಡಕತ್ತಿರಿ ಅಡ್ಗಿ
ಅನ್ನ ರಿ ರೈಸ್ ರಿ ಮತ್ ಬ್ಯಾಳಿ ರೀ
ಹೌದ್ರೀ
ಎಲ್ಲಿರಿ ಬರ್ತಿವ್ರಿ ಸಾಯಂಕಾಲ ಬರ್ತವ್ ಅದೇ ಮತ್ ದೇದುರ್ಗ ಯೋಗಂಬ್ರಿ ಸರ
ನೀವ್ ಯಾವಾಗತ್ ಯಾವಾಗ್ರೆ ಒಂದ ಸ್ವಲ್ಪ್ ನಮು ರಕ್ಕ ಬರ್ಯಾರ ಕೊಟ್ಟೀ ಬರಲ ಆಗ್ಯವ ಬಂದಪ್ಪಂದ ನಾಳೆಗೆ ಬಂದ್ರ ನಾಳೆ ಹೋಗಮ್
ಆಯ್ತ್ರಿ ಕೇಳ್ರಿ ನೋಡಮ್ ನಾಳೆ ನಡ್ಡ ಹೋದ್ರಿಯಐತ್ರಿ ಮತ್ತತ್ ಏನ್ ಮಾಡ್ತರಿ
ಬೇರಿ ನೀನೇ ಒಂದ್ ಸ್ವಲ್ಪ ಹಂಗಿ ಕೇಳ್ಬೇಕ್ರೀ ಅವ್ರಿಗೆ ಯಾವಾಗ್ ಬರ್ತಾವ ಯಾವಾಗಲ್ಲ ಸ್ವಲ್ಪ ಪರಿಚಯನ ಅನಲ್ಲ ನಿಂಗ
ನಾ ಐತ್ರು ತೋರ್ ಕಳ್ತನ್ ತೋರ್ಸರ್ ನಿಂಗ ನೇನ್ರಿ ಹ್ಮ್ ನೀವು ನಮ್ಗೆ ವಾಟ್ಸಪ್ ವಾಟ್ಸಪ್ ಹಾಕ್ರಿ ಅಂರಿ ಅವ್ರರು ನಂಬರ್ ಇ ಇದ ಮಾಡಿ ಸ್ಕ್ರೀನ್ಡಾಕ್ರಿ
ಆಯ್ತು ಅಷ್ಟೇನ ಸ್ವಲ್ಪ ಜಲ್ದಿ ಬರಂಗ್ ಮಾಡ್ರಿ ಮಾರೆ
ಆಯ್ತ್ ರೀ ಪ್ರೀಫೆರ್ ಅದದ್ರೀ ಪ್ರಿಪರೇಷನ್ ಕ್ವಾಶನ್ ಕೇಳಿಂ ರೀ ಕೇಳ್ ರೀ ಸರ್ ಹೇಳತ್ತೀರಿ ಅದು ವಾಟ್ಸಪ್ ಗೆ ಹಾಕಿದ್ ನೋಡೂ ಹಾ ರೀ ಸರ್ ಏನದ್ ರೀ ಆ ಕೇಳ್ರಿ ಸರ್
ಹಾ ಇದು ಸ್ ಭಾರತದ ಸಿಲಿಕಾನ್ ವ್ಯಾಲಿ ಎಂದು ಯಾವ ನಗರವನ್ನು ಕರೀತಾರೆ ಅಂತ ಒಂದು ಕ್ವಶನ್ ಇತ್ರಿ ಅದಕ್ ಆನ್ಸರೂ ಗೊತ್ತಾದ್ ರೀ ಬೆಂಗಳೂರ್ ಹ್ಮ್ ರೀ ಹಾಗ ರೀ ಅವು ಸ್ವಪು ಪಿ ಸಿ ಸಲಕ್ ಬೇಕಾಯ್ದು ಹಂಗೆ ನೋಡ್ಲತ್ತಿದ್ದೇ ಇನ್ನೊಂದಷ್ಟೀ ಡೌಟ್ ಇದ್ದವು ಅವ್ರರು ಕ್ವಾಶನ್ ರೀ ಕೇಳಲ್ ರೀ
ಹಾ ಕೇಳ್ರಿ ಸರ್ ಹಂಗೇನಲ್ರಿ ಕೇಳ್ರಿ
ಇದು ರೀ ಕರ್ನಾಟಕದ ಅತ್ಯಂತ ಎತ್ತರವಾದ ಶಿಖರ ಯಾವುದ್ರೀ
ಕರ್ನಾಟಕದ ಸರು ಸರ್ ಮುಳ್ಳನಗಿರಿ ಚಿಕ್ಕಮಂಗಳೂರ್ದಾಗ ಇರುತ್ ನೋಡ್ರಿ ಸರ್ ಹಾ ರೀ ಸರ್
ಭಾರತ ಸಂವಿಧಾನದ ಪಿತಾಮಹ ಎಂದು ಯಾರನ್ನ ಕರೀತಾರ ರೀ
ಸರ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸರ್
ನಾಲ್ ಮೂವರ್ ಕ್ವಾಶನ್ ಅದವು
ಸರ್ ಕರೆಷ್ಟ ಆದ್ ಅನ್ಸರ್ ರೀ
ಮಂತ ಆಳವಾದ ಸಾಗರ ಯಾವದ್ರೀ ಸರ ಶಿವಸಾಗರ್
ಪಿಪಿಕ್ಸಸಾಗರ್ ಸರ್
ಏನ್ರರಿ ಪುಲ್ ಪ್ರಿಪೇರ್ ಇದ್ದಂಗ ಕಾಣಕತ್ರೀ ರೀ ನೀವು
ಸರ್ ಹಂಗೇನ್ ಹೇಳರಿ ಸುಮ್ಮ್ ಅಷ್ಟೇ ಕಣ್ಣಾಡ್ಸಗ್ದಿವ್ರಿ ಸರ್
ಹ ಸ್ವಲ್ಪ ವಿಜ್ಞಾನ ಮತ್ತೆ ತಂತ್ರಜ್ಞಾನ ಬಗ್ಗೆ ನ ಒಂದ್ ಸ್ವಲ್ಪ್ ಡೌಟ್ ಇದ್ರಿ
ಹ ಹಾ ಸರ್ ಕೇಳ್ರಿ ಹಂಗೇನಲ್ರರಿ ಕೇಳ್ರಿ ಹಂಗೆ ಗೊತ್ತಿದ್ದು ಹೇಳೇತ್ರಿ ಹಂಗೇನಲ್ರಿ
ಹೌದ್ರೆ ಹ ಇದು ಕೋಷನ್ ಹ್ಮ ಮಾನವ ದೇಹದಲ್ಲಿರುವೋ ಒಟ್ಟು ಮೂಳೆಗಳ ಸಂಖ್ಯೆ ಎಷ್ಟ್ರೀ
ಸರ್ ಎರಡ್ನೂರ್ ಮುನ್ನೂರ ಯಂಗಂತಿದ್ರೀ ಸರ್ ಈಗ ಟೋಟಲ್ ಎರಡ್ನೂರು ಟ್ರೈನ್ ಆದ ರೀ
ಹಾ ಮತ್ತ ಸೂರ್ಯನ ಬೆಳಕಿನಿಂದ ನಮಗೆ ದೊರೆಯುವ ವಿಟಮಿನ್ ಯಾವದ್ ರೀ
ಸರ್ ವಿಟಮಿನ್ ಡಿ ಎಲ್ರಿ
ಹೌದ್ರಿ ಅಲ್ಮ ಅದು ಒಂಟು ಈಸಿ ಕ್ವಾಶನ್ ನೋಡ್ರಿ ಅದು ಆಲ್ಮೋಸ್ಟ್ ಅಲ್ ಫರೀನರ್ಸ ಎಲ್ಲಾ ನಮ್ ದೇಶ ಬರ್ತಾರ ಅಲ್ರಿ ಇದ್ರ ಸಲಾಗ ವಿಟಮಿನ್ ಡಿ ಸಲಾಗ
ಹೌದ್ರಿ ಹೌದ್ರಿ ಬರ್ತಾರರೀ ಯಾಕಂದ್ರೆ ಬಿಸಿಲು ಅತಿ ಹೆಚ್ಚಿ ಬಿಸಿಲು ನಂಬಲ್ಲಿ ಅದಲ್ರರಿ
ಮತ್ತಾ ನೀರಿನ ರಾಸಾಯನಿಕ ಸೂತ್ರಾ ರೀ
ಹಾ ಸರ್ ಇದು ಎಚ್ ಟು ಓ ಸರ್
ಹಾ ಇದಂತ್ರೂ ಈಸಿ ಕ್ವಾಶನ್ ರೀ ಪಾಪ ಇದು ಸಬ ಇತಿಹಾಸ ಮತ್ತು ಭೂಗೋಳದಾಗ ಒಂದ್ ಸ್ವಲ್ಪ್ ಕೇಳ್ತಿ ನೋಡ್ರಿ ಕ್ವಾಶನ
ಹಾ ಕೇಳರಿ ಸರ್
ಆ ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪಿಸಿದವರು ಯಾರು ರೀ
ಸರ್ ಆಕ್ಕ ಬುಕ್ಕ ರೀ
ಅಲ್ಲ ರೀ ಸರಾ ಹರಿಹರ ಮತ್ತು ಬಕ್ಕರಾಯರು ರೀ
ಹಾ ಹೌದ ಹೌದು ರೀ
ಹಾ
ಸರ್ ಅದು ಹರಿಹರ ಬುಕ್ ಇದು ಅಕ್ಕ ಬುಕ್ನೇ ರೀ ಸರ್ ಅದ ಹಿಂಗ್ ಹೇಳೋದ ಹೆಸರು ಅಂತೆ ರೀ
ಓ ಹಂಗ ಹೇಳತರೆ ಏನ್ ರೀ
ಆರೆ
ನಾವ್ ಸೈನ್ಸ್ ಸ್ಟೂಡೆಂಟ್ ರೀ ನಮನ್ ಅಷ್ಟು ಗೊತ್ತಿಲ್ಲಾ ಮತ್ತ ಇದು ಹ ಯಾವ್ದಪ್ಪಾ ಅಂದ್ರೆ ಭಾರತ ಭಾರತದ ರಾಷ್ಟ್ರೀಯ ನದಿ ಯಾವದ್ರೀ
ಸರ್ ಗಂಗಾನದಿ ಸರ್
ಭೂಮಿಗೆ ಅತ್ಯಂತ ಹತ್ತಿರವಾದ ಗ್ರಹಾರಿ
ಭೂಮಿ ಸರ್
ಹಾ ರೀ
ಯುನೆಸ್ಕೋ ಇದ್ರಬೋದ್ರಿ ಸರ್
ಹ ರ
ಯುನೋಸ್ಕೊ ಇಲ್ಗ ಶನಿಗ್ರಹ ಇರ್ಬೋದ್ರಿ ಸರ್
ಹೌದ್ರೀ ಅದ ನನಗ ಡೌಟ್ ಅಂದ್ರೆ ಆಮೇಲೆ ಕಲ್ ಹೊ ತಗೊಂಡ್ ಬಿಡ್ರಿ ಇಲ್ಲ ಅಂದ್ರ
ಸರಿ ಸರ್ ಸರಿ ಸರ್
ಇದು ಊರ್ವಾಳ ಶಾಸ್ತ್ರ ಕೇಳ್ರೆ
ಹಾ ಕೇಳ್ರಿ ಸರ್ ಕೇಳ್ರಿ
ಭೂಗೋಳ ಶಾಸ್ತ್ರದಾಗ ಕರ್ನಾಟಕದ ಅತ್ಯಂತ ಉತ್ತರವಾದ ಶಿಖರ ಮುರಳಯ್ಯನಿಗೆರಿ ಯಾವದಲ್ರರಿ ಮತ್ತ ದಕ್ಷಿಣ ಭಾರತದ ಗಂಗೆಯಿಂದ ಯಾವ ನದಿಯನ್ನ ತೊರೀತಾರೆ
ಸರ್ ಕಾವೇರಿ ನದ ಸರ್
ಕಾವೇರಿ ನದಿ
ಆರು ಸರ್
ಹಾ ಭಾರತದ ಮೊದಲ ಜಲ ವಿದ್ಯುತ್ ಯೋಜನೆ ಯಾವದ್ರೀ
ಸರ್ ಶಿವನ ಸಮುದ್ರ ರೀ ಹತ್ತೊಂಬತ್ ನೂರ ಎರಡನ ಅಂಗ್ರೀ ಸರ್
ಹತ್ತೊಂಬತ್ ನೂರ ಎರಡ ಸಾ
ಸರ್ ನಾನ್ ಕೇೇಳ್ರಿ ಸರ್ ಇದ್ರ ಕೇಳ್ತನಿ ತವ್ರಿ ನಿಮ್ಗ ನನ್ ಬಲ್ಲಿ ಸ್ವಲ್ಪ ಅದೇವ್ರ ಕೇಳ್ತನ್ರಿ
ಹೌದ್ರಿ ಕೇಳ್ರ ನ
ಹ ಸರಿ ಹೆಂಗ ಸ್ಪೀಡ್ ಕೇಳ್ತ್ ನೋಡ್ರಿ ಹೆಸರ ಜೋಗ ಜಲಪತ್ ಯಾವ ನದಿಯಿಂದ ಸೃಷ್ಟಿಯಾಗಿದೆ ಸರ್ ಸರ್ ಮೈಂಡ್ ಬ್ಲೋಗ್ ಸರ್ ಚಲೋ ಹೇಳದ್ರ ಸರ್ಂದ್ ಸರ್ ಹೆಂಗ ಕೇಳ್ತ ನೋರರಿ ಸರ್ ಕಂಟನ್ಯೂ
ಹಾ ರೀ ಕೇಳ್ರಿ ಕೇಳ್ರಿ ಹೆಂಗಿ ಕೇಳ್ರಿ
ಹ ಸರ್ ಕೇಳ್ತೇನ್ ಒಂದ ಹ ಸರ್ ಇದ ಕರ್ನಾಟಕದಲ್ಲಿ ಅತಿ ಹೆಚ್ಚು ಪ್ರಸಿದ್ಧವಾದ ಕಪ್ಪು ಮಣ್ಣು ಯಾವ್ಯ ಬೆಳೆಗೆ ಸೂಕ್ತವಾಗತ್ತು ಸರ್
ಹಾ ಹತ್ತಿರಿ
ಸರ್ ರೈಟ್ ಆನ್ಸರ್ ಸರ್ ಏನ್ ಬಾರಿ ಹೇಳಳ್ಸಿದಾರೆ ಸರ್ ತಾವು ಸರ್ ಭಾರತದ ಸಿಲಿಕಾನ್ ವ್ಯಾಲಿ ಎಂದು ಯಾವ ನಗರವನ್ನು ಸರ್
ಬೆಂಗಳೂರು
ರೈಟ್ ಆನ್ಸರ್ ಸರ್ ಇದನ್ ಕರೆಸ್ ಹೇಳ್ತಾ ಇದ್ರಿ ಸರ್ ತಾವು ಹಿಂಗೆ ಏನ್ ಪ್ರಿಪ್ರೇಷನ್ ಹೊಚ್ಚಿ ಮಾಡಿದಗೆ ಕಾಣ್ತ
ಹಾ ರ ಮಾತ್ರಾರೆ
ಸರ್ ಕರ್ನಾಟಕದ ಏಕೈಕ ಪಕ್ಷಿಧಾಮ ರಂಗ ರಂಗನಿತ್ಯ ತ ತಿಟ್ಟು ಯಾವ ಜಿಲ್ಲೆಯಲ್ಲಿ ಇದೆ ಸರ್ ಅದು
ಹಾ ರೀ
ಸರ್ ಕರ್ನಾಟಕದ ಎ ಕೈಕ ಪ ಪಕ್ಷಿಧಾಮದ ರಂಗನತಿಟ್ಟು ಯಾವ ಜಿಲ್ಲೆಯಲ್ಲಿ ಸರ್
ಅದ ರೀ ಮಂಡ್ಯ ಜಿಲ್ಲೆ ರೀ
ರೈಟ್ ಆನ್ಸರ್ ಕರೆಸ್ಟ್ ಆನ್ಸರ್ ಸರ್ ಬಾರ್ ಹೇಳ್ತಿದ್ರಿ ಸರ್ ಸರಿ ಇ ಒನ್್ರರಿ ಇತಿಹಾಸ ಕಳ್ತ ನೋಡಿ ಸರ್ ಹಿಸಟ್ರಲ್ಲಿ
ಇ ಅಲ್ಲಿ ಆದ್ರೆ ಬರ್ಷನ
ಇತಿಹಾಸ ರೀ
ಹಾ ಹ ಕ್ವೆಶ್ಚನ್ ಏನಂದ್ರಿ ಅಲ್ರಿ
ಸರ್ ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕರು
ವಿಜಯನಗರ ಸಾಮ್ರಾಾಜ್ಯ ಸ್ಥಾಪಕರ ರ ಹರಿಹರ ಮತ್ತು ಬುಕ್ಕಾರ ಇರ್ಬೇಕು
ಹಾ ಹಾ ರೀ ಸರ್ ಅದೇ ರೀ ಸರ್ ಅಂದ್ ಸ್ವಲ್ಪ್ರ ಹೇಳ್ತಾರೆ ಸರ್ ಕರ್ನಾಟಕದ ಇತಿಹಾಸದಲ್ಲಿ ಕದಂಬರ ರಾಜಧಾನಿ ಯಾವುದು ಸರ್ ಸರ್ ಬನವಾಸಿ ಎಲ್ಲಾರ ಸರ್ ಬಣ ಬನವಾಸಿ ಸರ್
ಅದೇ ಸರ್ ಬನವಾಸಿ
ರೈಟ್ ಆನ್ಸರ್ ಸರ್ ಬರಾಬರಿ ಹೇಳ್ತರಿ ಸರ್ ಸರ್ ಇನ್ನೊಂದ್ರೀ ಬಾದಾಮಿ ಚಾಲುೂಕ್ಯರ ಪ್ರಸಿದ್ಧ ದೊರೆ ಯಾರು ಸರ್ ಸರ್ ಬರಂಪರಿ ಕಷ್ಟನ್ಸ ಸರ್
ಇದಂ ನಾರ್ಮಲ್ರೀ ಅಲ್ರಿ ಗೊತ್ತಿದೆ ಅದ ಇ
ಹಾ ರೀ ಸರ್ ಇದೇನ್ರರಿ ಕವಿರಾಜ್ಯ ಮಾರ್ಗ ಗ್ರಂಥವನ್ನು ಬರದವ್ರು ಯಾರು ಸರ್
ಯಾವ್ದ್ರೆ ಕವಿರಾಜ್ಯ ಮಾರ್ಗ ಗ್ರಂಥ ಅಂತಾರೆ ಅಮೋಘವರ್ಷ ನೃಪತ್ತೊಂಗನ್ಸ್ತಾನ ರೀ
ಹಾ ರೀ ಸರ್ ಬರೋಬರಿ ಅಏನ್ಸರ್ ಹಾ ಸರ್ ಸರ್ ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ್ ರಾಜಧಾನಿ ಯಾವದಾಗಿತ್ತು ಸರ್
ಶ್ರೀರಂಗಪಟ್ಟಣ
ಸರ್ ಕರೆಷ್ಟನ್ ಸರ್ ಸರ್ ಅಂಗೇರಿ ಸರ್ ಕಿತ್ತೂರು ರಾಣಿ ಚೆನ್ನಮ್ಮ ಬ್ರಿಟಿಷ್ ವಿರುದ್ಧ ದಂಗೆ ಎದ್ದ ವರ್ಷ ಯಾವುದು ಸರ್
ಹಾ ಮ ಹದಿನೆಂಟ್ನೂರ ಇಪ್ಪತ್ೂರ ಆರ್ ಸಾರಿ ಇಪ್ಪತ್ ನಾಲ್ಕು ಇರ್ಬೇಕ್ರ ಹದಿನೆಂಟ ನನೂರ
ಹಾ ಕರೆಸ್ಟ್ ಅಂದ ಸರ್ ಸರ್ ಎರಡ್ ಸಾವ ಐ್ ಹದಿನೆಂಟುನೂರು ಇಪ್ಪತ್ನಾಕು ಸರ್
ಸ ಹಾ
ಹ ಸರ್ ಇದು ಕರ್ನಾಟಕ ಕರ್ನಾಟಕದಲ್ಲಿ ಜಲಿಯನ್ ವಾಲಬಾಗ್ ಎಂದು ಕರೆಯಲ್ಪಡುವ ಸ್ಥಳ ಯಾವುದು ಸರ್
ವಿದ್ಯುತ್ತದ ಯಾವ್ದಐ್ತ್ ನೋಡ್ರಿ ಉಂದ್ರಾ ಶೋತಾರ
ಹಾ ರೀ ವಿದ್ದುರಾಶ್ವತ
ಹಾ ರೀ ವಿಧುರಾಶ್ವಥ
ಶಿವಮೊಗ್ಗದ ಈಸೂರು ಧ್ವಜ ಸತ್ಯಗ್ರಹ ನಡೆದ ವರ್ಷ ಯಾವವುದು ಸರ್
ಹತ್ತೊಂಬತ್ ನೂರ ನಲ್ವತ್ ಮೂೂರ ಏ ನಲ್ವತ್ತೆರಡು ನಲ್ವತ್
ಹ ಹಾ ರೀ ಸರ್ ಹತ್ತೊಂಬತ್ೂರ ನಾಲ್ತ್ತೆರಡು ಸರ್ ಸರ್ ಹಂಪಿಯಾ ನದಿಯ ದಂಡೆ ಮೇಲಿದ ತುಂಗ ಹಬ್ಬದ್ರ ಸ ಅದ ಯಾವ್ದ ನದಿಯ ದಂಡೆ ಮೇಲ ಇಿದೆ ಸರ್
ಇದು ತುಂಗಭದ್ರ ರೀ
ಸರ್ ಕರೆಸ್ ಅನ್ ಸರ್ ಸರ್ ಹಾ ರೀ ಸರ್ ಇದು ಶ್ರಾವಣಬಳಗೋಳದ ಗುಮ್ಮಟೀೇಶ್ವರ ಮೂರು ಕೆತ್ತಸದವರ್ ಯಾರು ಸರ್
ಅದು ಚಾವುಂಡರಾಯ ರೀ ಮೇಲಿ
ಹಾ ರೀ ಕರೆಕ್ಟ್ ಆನ್ಸರ್ ಸರ್ ಸರ್ ಅರ್ ಮ ಸಾಮಾನ್ಯ ಸಾಮಾನ್ಯ ಜ್ಞಾನ ಬಗ್ಗೆ ಕೇಳ್ತಾರೆ ಸರ್
ಹಾ ಹಾ ಕೇಳ್ರಿ ಕೇಳಿ
ಸರ್ ಭಾರತದ ಕೇಂದ್ರೀಯ ಬ್ಯಾಂಕ್ ಯಾವುದು ಸರ್
ಆರ್ ಬಿ ಐ ರೇ
ಹಾ ರ ಬ ಬರಬರ್ ಸ ಹಾ ರೀ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ರೀ ಸರ್ ಇದು ನೀತಿ ಆಯೋಗ ಅಧ್ಯಕ್ಷರು ಯಾರಾಗಿದ್ರು ಸರ್
ಅದು ಪ್ರಧಾನ ಮಂತ್ರಿ ರೀ
ಹಾ ಸರ್ ಬರೋಬ್ರರಿ ಸರ್ ಸರ್ ಭಾರತದಲ್ಲಿ ಆ ಜಿ ಎಸ್ಟಿ ಜಾರಿಗೆ ಬಂದ ವರ್ಷ ಯಾವದು ಸರ್
ಭಾರತಾಗ ಜಿ ಎಸ್ಟಿ ಬಂದತ್ ರೀ ಅದ ಇಯ ಇಯರ್ ಎರಡ್ ಸಾವಿರದ ು ಜುಲೈ ಏನ್ ಜೂನ್ ಒಂದೇ ತಾರೀಕು ಇರ್ಬೇಕಕ್ ನೋಡ್ರಿ ಅದು.
ಹ್ಮ ಹಾ ರೀ ಬರಬ್ರರಿ ಸರ್ ಸರ್ ಕನ್ನಡದ ಮೊದಲ ವೃತ್ತ ಪತ್ರಿಕೆ ಯಾವ್ದ್ರಿ ಪ್ಪ
ಕನ್ನಡ ಮೊದಲ ವೃತಪತ್ರಿಕೆ ಮಂಗಳೂರು ಸಮಾಚಾರವೇ
ಸರ್ ಐಟ್ ಕರೆಸ್ ಅನ್ ಸರ್ ಸರ್ ಸರ್ ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗರ್ ಯಾರು ಕರ್ನ್ನಡಿಗ
ಕುವೆಂಪರ ಇಾರ ನೈನ್ಟೀನ್ ಸಿಕ್ಸ್ಟಿ ಸೆವೆನ್ ಹತ್ತೊಂಬತ್ ನೂರ ಅರವತ್ತೇಳು ಹಾ ಅದೇ ಅದೇ
ಹಾ ರೀ ಸರ್ ಇದಂದ್ರೆ ವಿಶ್ವ ಪರ ಪರಿಸರ ದಿನ ಎಂದ ಆಚರಿಸಲಾಗುತ್ತ ಯಾವ ದಿನಾಂಕದಿಂದ ಆಚರಿಸಲಾಗುತ್ತೆ ಸರ್ ಕರೆಕ್ಟ್ ಅನ್ಸರ್ ಇ ಅಂದ್ರೆ ಎಲ್ಲ ಮಂದಿ ಗೊತ್ತಿ ಸರ್ ಭಾರತದ ರಾಷ್ಟ್ರೀಯ ಕ್ರೀಡೆ ಯಾವದ್ರಿ ಸರ್
ಭಾರತೀಯ ರಾಷ್ಟ್ರೀಯ ಕೃತೆ ಹಾಕಿರಿ
ಸರ್ ನಮ ಕರ್ನಾಟಕ ಇದ್ರಿ
ನಮ್ಮ ಕರ್ನಾಟಕದ ಗೊತ್ತೇಲ್ಷ್ಟ ನಾವ್ ಕರ್ನಾಟಕದ
ಸರ್ ಕಬ್ಬಡಿ ರೀ
ಕರ್ನಾಟಕದ
ಹಾ ರ ಸರ್ ಕರ್ನಾಟಕದ ಲಾಂಛನ ಹ ಕರ್ನಾಟಕ ರಾಜ್ಯ ಲಾಂಛನದಲ್ಲಿುವ ಕಾಲ್ ಪ ಈಕ ಪ್ರಾಣಿ ಅವದು ಸರ್ ರೈಟ್ ಆನ್ಸರ್ ಸರ್ ಸರ್ ಸಂವಿಧಾನ ಮತ್ತು ರಾಜಕೀಯ ಬಗ್ಗೆ ಕೇತ್ ನೋಡ್ರಿ
ಸಂವಿಧಾನ ಮತ್ತು ರಾಜಕೀಯದೇ ಹಾ ರ
ಸ್ವಲ್ ೋನ್ ಬರಕುದತ್ೀ ಮಸ್ತ್ಿನ ಅತ್ರಿ
ಹೌದ್ರಾ ಸರಿ ತ ಆಮೇಲೆೈನ ರತ ಕೆವ ತ